ಹಾಂ
ಹಾ ಅಲೋ ಏನ್ ಮಾಡ್ತಿದ್ದೀರಾ
ಹಾಯ್
ಏನ್ ಮಾಡ್ತಿದ್ದೀರಾ
ನಾನಾ
ಹ್ಮ್
ಏನ್ ಮಾಡ್ತಾ ಇದೆ ಸುಮ್ನೆ ಇದು ನೋಡ್ತಾ ಇದ್ದೆ ಏನು ನನ್ನ ಫೋನಲ್ಲಿ
ಹ್ಮ್
ಹಲೋ
ಹಾ ಹಾ ಹೇಳಿ ಹೇಳ
ನನ್ನ ಫೋನಲ್ಲಿ ಛಾಯಾಗ್ರಹಗಳಿದ್ವು
ಹ್ಮ
ಅವ್ ನೋಡ್ತಾ ಹಾಕೂತಿದ್ರೆ ಏನ್ ಮಾಡ್ತಾ ಇದ್ರೆ ನೀವು
ನಾನು ಹಿಂಗ ಇದ್ದೆ ಅಕ್ಕ ಮದ್ವೆ ಫಿಕ್ಸ್ ಆಯ್ತಾ
ಹಾಞ
ಅದಕ್ಕೆ ಕರೆಯೋಣ ಎಲ್ಲಾರ್ನು ಅಂತ ಹೇಳ್ಬಿಟ್ಟು ನಮ್ ಫ್ರೆಂಡ್ ಸ್ನೇಹಿತರಿಗೆ ಎಲ್ಲ ಒಬ್ಬೊಬರ್ಗೆ ಕರೆ ಮಾಡ್ಕೊನ್ ಇತ್ತ ಕೂತಿದೀನಿ ಅದಕ್ಕೆ ನಿನ್ಗೆ ಮಾಡ್ದ ಹಾಗೆ
ಹೌ ಹಬಬ ಯಾವಾಗ ಮದ್ವೆ
ಪತ್ರಿಕೆ ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ
ಹಾ
ಹ್ಮ್ ತಪ್ಪದೆೇ ಮದ್ವೆ ಬರ್ಬೇಕಾಯ್ತಾ
ಖಂಡಿತ ಬರ್ತೀವಿ ಸಿಗೋಣ
ಹ್ಮ್ ನಮ್ಮ್ ಸ್ನೇಹಿತರನೆಲ್ಲಾ ಕರತಿದ್ದೀನಿ ಎಲ್ರುೂ ಭೇಟಿ ಆ ನ ಎಲ್ರುೂ ಯಾರು ತಪ್ಪದೆೇ ಬನ ರೀ
ಹ ಹೆಗೋ ನಿಮ್ಮೂ ಭೇಟಿ ಮಾಡಿ ತುಂಬ ದಿನಗಳಾಯಿತು
ಹೌದೌದು
ಹ್ಮ್ ಎಷ್ಟು ವರ್ಷ ಆಯ್ತು ನಾವು ಭೇಟಿಯಾಗಿ ಲಾಸ್ಟ್ ಇವಾಗ ಕಾಲೇಜ ಸಮಯ
ಆಯ್ತಲ್ವಾ ಒಂದು ಒಂದು ವರ್ಷ ಆಯ್ತ ಅನ್ಸುತ್ತೆ
ಒಂದು್ ವರ್ಷ ಆಯ್ತಾ
ಹೌದು ನಾವು ಯಾವಾಗ ಲಾಸ್ ನಮ್ಮ ಸ್ನೇಹಿತರದು ಏನೋ ಜಾತ್ರೆ ಏನೋ ಇತ್ತಲ್ವಾ ಅವವಾಗ ಎಲ್ಲರ ನಾವು ಸ್ನೇಹಿತರೆಲ್ಲಾ ಭೇಟಿ ಆಗಿದ್ು ಅಲ್ಲ ಅದೆಲ್ಲ ಅದೇ ಕೊನೆ ಅಲ್ವಾ ಮತ್ತೆ ನಾವ್ ಯಾರು ಬೇಟೆ ಆಗಿಲ್ಲ ಅಲ್ವಾ ಎಲ್ಲರೂ ವಿದ್ಯಾಭ್ಯಾಸಗಳಲ್ಲಿ ಅವ್ರ ಶಿಕ್ಷಣದಲ್ಲಿ ಎಲ್ಲರೂ ಬಸಿ ಆಗ್ಬಿಟ್ಟಿದಿದ್ದಾರೆ
ಹ ಅವ್ರ ಅವ್ರ ಕೆಲಸದಲ್ಲಿ ಅವ್ರವ್ರು ತೊಡಕೊಂಡಿರ್ತಾರೆ ಹಲೋ
ಹಲೋ
ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ತೊಡಗಿರ್ತಾರೆ ಯಾರಿಗೂ ಪಾಪ ಈ ಸಮಯ ಅನ್ನೋ ಸಿಕ್ಕಿರಲ್ಲ
ಹೌದು ಎಲ್ಲರೂ ಅಂದ್ರೆ ಇವಾಗ ಪರೀಕ್ಷೆಗಳು ಅವು ಇವು ಅಂತ ಹೇಳ್ಬಿಟ್ಟು ಎಲ್ಲಾ ಉದ್ಯೋಗಿಗೆ ಎಲ್ಲ ಆತರ ಪಾಪ ಎಲ್ರುೂ ಆತ ಅದೇ
ಶಿಕ್ಷಣ ಕಾರ್ಯಗಳು ಎಲ್ಲ ಇರುತ್ತಲ್ಲ ಅವ್ರಿಗೆ ಅವರದ್ದೇ ಆದಂತಹದ್ದು
ಅಷ್ಟಾಗ್ಲಿ ಇರ್ತಾವಲ್ಲ ನಾವು ಅದಕ್ಕೆ ಹೆಂಗು ಅಕ್ಕ ಮೊದ್ವೆ ಅಲ್ವಾ ಎಲ್ಲರನುೂ ಕರಿಬೇಕು ಅಲ್ವಾ ಅದಕ್ಕೆಲ್ಲರನುೂ ಕುತ್ಕೊಂಡು ಎಲ್ಲರೂ ಕರೆ ಮಾಡಿ ಒಬ್ಬೊಬ್ಬನೇ ಕರಿತಾ ಇದ್ದೀನಿ
ಎಲ್ಲರಿಗೂ ಈ ಒಂದು ಲಗ್ನಪತ್ರಿಕೆ ಹಂಚಿದೆ ಹ್ಮ್ ನಿಮ್ಗೆ ಅವರ ಮನೆಗ ಹೋಗಿ ಕೊಡಕ್ಕೆ ಸಾಧ್ಯವಾಗಿಲ್ಲ ಅಂದ ಸಮಯದಲ್ಲಿ ಮಾತ್ರ ಅವ್ರಿಗೆ ಆಹ ಈ ಒಂದು ದೂರವಾಣಿಯ ಮುಖಾಂತರ ಕರೆ ಮಾಡಿ ತಿಳಿಸಕೊಡಿ
ಹ್ಮ್ ಹಂಗೇ ಮಾಡ್ತಿದ್ದೇನೆ ಹ್ಮ್
ಹ್ಮ ಹ್ಮ್ ಮತ್ತೆ ಇವರು ನಿ ಏನು ನಿಮ್ಮ ತರ ತರಗತಿ ಮಿತ್ರರು ಎಲ್ಲ
ಎಲ್ಲಾರ್ನುೂ ಕರಿತಿದ್ದೀನಿ ಎಲ್ರುೂ ಚೆನ್ನಾಗಿದಾರ ಎಲ್ಲರಿಗೂ ಕರೆ ಮಾಡಿ ಒಬ್ಬೊನೆೇ ಕರಿತಿದನಿ ಎಲ್ರು ಬರ್ತಿದಾರೆ ಎಲ್ರು ಬರ್ತೀವಿ ಅಂತ ಹೇಳ್ತಿದಾರ
ಹಾ
ಅದಕ್ಕೆ ನಿಮಗು ಕಾಲ್ ಮಾಡ್ದ ಕರೆ ಮಾಡ್ದ ಹಂಗೆ ನಿಮ್ನ್ನ ಕರೆಯಕ್ಕೆ
ಹ್ಮ
ಹ್ಮ್
ಹ್ಮ್ ಎಲ್ಲಿ ಮದ್ವೆ
ಇಲ್ಲಿ ನಮ್ಮ ಮನೆ ದೇವ್ರು ಇದಾರಾ ಗುಡಿಯಲ್ಲಿ ಆ ದೇವಸ್ಥಾನದಲ್ಲಿ ಮಾಡ್ಬೇಕು ಅ ಅನ್ಕೊಂಡಿದೀರಿ
ದೇವಾಸ್ತನದಲ್ಲ
ಹ ಅವ್ರೇ ಅಂದ್ರೆ ನಾವೆಲ್ಲದ್ ನಾವೆಲ್ಲಾ ಮದ್ವೆ ಮಾಡ್ತಿರೋದು ಅವರು ಗಂಡು ಗಂಡ ಕ ಕಡೆವರು ಮದ್ವೆ ಮಾಡ್ಕೊತಿದ್ದಾರೆ
ಹಾ ಹಾ ಹಾ
ಅವರು ಅವ್ರ ಮನ ದೇವರು ಇರ್ತಾರಲ್ಲ ಅವರು ದೇವಸ್ಥಾನದಲ್ಲೆಲ್ಲೋ ಮಾಡ್ಕೊಂತಾರಂತ ನಮ್ಮ ಅಕ್ಕ ನಮ್ಮ ಅಕ್ಕ ದೇವಸ್ಥಾನದಲ್ಲಿ ಬೇಡ ಇದರಲ್ಲಿ ಮದ್ವೆದು ಮಂಟಪದಲ್ಲಿ ಮಾಡ್ಕೊಳ್ಬೇಕು ಅಂತ ಹಾ ಅಂತಿದ್ದಾಳೆ ಅವಳು ಅವರು ಅಂದ್ರೆ ಅವರು ಯಾಕೆ ನಾಲ್ಕ್ ಗೋಡೆಗಳ ಮಧ್ಯೆ ಮಾಡ್ಕೊೊಳ್ಳೋದು ದೇವಸ್ಥಾನದಲ್ಲಿ ಚೆನ್ನಾಗ್ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಅವರು ಇವ್ಳು ಇಲ್ಲಾ ಮದೆ ಮಾಡ ಹಪದಲ್ಲಿ ಚೆನ್ನಾಗಿರುತ್ತೆ ನಮ್ ಸ್ನೇಹಿತರೆ ಎಲ್ಲಾ ಅಂದ್ರೆ ಬರ್ತಾರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರ ಅವರು ಏನಪ್ಪ ಹೇಳ್ತಿಲ್ಲ ಇಲ್ಲಿಲ್ಲ ನಮ್ಗೆ ನಮ್ಗೆ ಮುಂದೆ ಜೀವನ ಚೆನ್ನಾಗಿ ಒಳ್ಳೇದ ಆಗೋದಕ್ಕೆ ಎಲ್ಲ ಮಾಡ್ಕೊಂತಿರೋದು ಇರ್ಲಿ ಬಿಡು ಇಲ್ಲ ಚ ನಮ್ಮ ಮನೆ ದೇವ್ರು ಮಾಡ್ಕೋಬೇಕು ಅಂತ ಹೌರ್ಕ
ಹಾ
ಅದಕ್ಕೆ ನಾಲೇ ಮಾಡ್ಬೇಕು ಅಂತ ಅನ್ಕೊತಿದಿದ್ದಾರೆ ಅಮ್ಮ ಅಪ್ಪ ಎಲ್ಲ ಮನಲಿ ಇನ್ನು ಅವ್ರ ಮಾತ್ ಬಿಡಕ್ ಆಗತ್ತಾ
ಹಾ ಹ
ಹ ಇವಾಗ ಇವಾಗ ಅವರು ಮಾತ್ ಕೇಳಿಲ್ಲ ಅಂದ್ರೆ ಮತ್ತೆ ಮದ್ವೆ ಆದ್ಮೇಲೆ ಆಕ್ಕ್ಕಾಗ ಮತ್ತೆ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು
ಹ್ಮ
ಅದಕ್ಕೆ
ಹಾ
ಏನು ಸಮಾಚಾರ ನಿಮ್ದೆಲ್ಲಾ ಹೆಂಗೈತೇ ಜೀವನ ಏನು ಸ ಒಂದ್ ಕರೆ ಮಾಡಲ್ಲ ಏನಿಲ್ಲ ಹೆಂಗಿದ್ಯಾ ಏನಂತ ಏನು ವಿಚಾರ್ಸೋದಿಲ್ಲ ಏನ ಅಷ್ಟೊ ಒಂದು ಕಾಲಿನೇ ಇಲ್ದಿರಾ ಅಷ್ಟೊಂದಿಂದ ಆಗ್ಬುುದಿದ್ಯ ನೀನು
ಹ್ಮ ಹಿಂಗೆ ನಾನು ಮನೆ ಸಂದರ್ಭ ಒ ಅಷ್ಟೊಂದು ಆರಾಮ್ ಸ್ಥಿತಿ ಇಲ್ಲ
ಹೌದಾ ಏನಾಯ್ತು
ಹ್ಮ್ ಹಿಂಗೆ ನಮ್ಮ ಚಿಕ್ಕ ವಯಸಲ್ಲಿ ಜವಾಬ್ದಾರಿ ಗಳನ್ನೋದು ಏನ ಇರಲ್ಲ.
ಹೌದೌದದು
ಮೊದ್ಲೇ ಬೇರೆ ಗ ಗ ಗಂಡ ಮಗ ಅಲ್ವಾ ಗಂಡ ಮಗ ಬೆಳದಷ್ಟು ತೆಂಗಿನ ಮರದ ಅಷ್ಟು ಜವಾಬ್ದಾರಿಗಳು ಬೆಳ್ಕೊಂಡಾವ ಬೆಳ್ಕೊಂಡ್ ಹೋಗ್ಬಿಡುತ್ತಾ ಇರುತ್ತೆ
ಹ್ಮ್ ಹೌದೌದು ಏನ್ ಮಾಡೋದು ಇವಾಗ ವಯಸ್ಸಾಗಿದೆ ನಿಮ್ ಮೇಲೇನೆೇ ಎಲ್ಲ ಮನೆಯವರು ಎಲ್ಲಾ ಮಾಡ್ಬೇಕಲ್ಲ ಇನ್ನು
ತಂದೆ ತಾಯಿ ದು ಅಣ್ಣ ತಮ್ಮಂದಿರದು ಅಕ್ಕ ತಂಗಿ ಇರದು ಎಲ್ಲಾ ಜವಾಬ್ದಾರಿ ನಂದ ಮೇಲೆ ಬೀಳತ್ತಲ್ಲಾ
ಹೌದು ನ ಮನೆಗೆ ದೊಡ್ಡವರ್ ನೀವೇ ಅಲ್ವಾ.
ಹ್ಮ್
ಹ್ಮ ಎಲ್ಲ ನೋಡ್ಕೋಬೇಕ ಇನ್ನ ಏನಾಗಲ್ಲ ಬಿಡು. ನೀವು ಮದ್ವೆ ಏನಿಲ್ವಾ ಇನ್ನು.
ನಂಗೆ ನೋಡ್ಬೇಕು ನನ್ಗೆ ಇನ್ನುೂ ಒಂದು ಆರು ತಿಂಗಳು. ಇನ್ನ ಸಮಯ ಇ ಇಡಿಬೋದು.
ಹೌದಾ ಹ್ಮ್
ಹ್ಮ
ಏನು ಸಮಾಚಾರಗಳು ಎಲ್ಲ, ಎಲ್ಲಾ ಮನೆಯಲ್ಲಿ ಎಲ್ಲಾ ಆರಾಮಿದೀರಾ.
ಹ್ಮ
ಮನೆಯವ್ರ ಎಲ್ಲಾ ಆರಾಮಿದಾರಾ ಅಂದೆ.
ಮನೆಯವರೆಲ್ಲಾ ಆರಾಮೇ ಇದ್ದಾರೆ. ನಾನೇ ಆರಾಮಿಲ್ಲ.
ಏಕೆ ಏನಾಯ್ತು.
ಹ್ಮ್ ಈಗ ಎಕ್ಸಾಮ್ಸ್ ಬೇರೆ ಹತ್ರ ಬಂತು.
ಹ್ಮ್
ಹಲೋ
ಹಾ ಹಾ ಹೇಳಿ ಕೇಳ್
ಪರೀಕ್ಷೆಗಳೇಲ್ಲ ಹತ್ರ ಬಂತು. ಎಂತ ಮಾಡೋವದು ಓದ್ಬೇಕು ಸಮಯ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಸಂಪಾದನೆ ಮಾಡ್ಬೇಕು.
ಎಲ್ಲಾ ಊ ಒಂದೇ ಸರಿ ತಲೆ ಮೇಲೆ ಹಾಕೋಬೇಡ ಒಂದೊಂದೇ ಸಾಲ್ವ್ ಮಾಡ್ಕೊಂಡ್ ಹೋಗು ಆಗುತ್ತೆ. ಎಲ್ಲ ಟೈಮ್ ಜಸ್ ತಗೊಂಡು ಎಲ್ಲಾ ಇದ ಮಾಡ್ಕೊಂಡು ಸುಮ್ನೆ ಆರೋಗ್ಯ ಕೆಡಿಸಕೊಂಡು.
ಹ್ಮ್ ಹಾ ಹಾ
ಇನ್ನೇನು ಏನಾದರೂ. ವ್ಯವಸಾಯ ಏನಾದ್ರು ಇಟ್ಟಿದ್ದೀರಾ.
ಹ್ಮ ಮುಂದೆ ಇದೇ ವ್ಯವಸಾಯ.
ಹ್ಮ
ನೀರಾವರಿ ವ್ಯವಸಾಯ.
ಹ್ಮ
ಕಮ್ಮಿ
ಮತ್ತೆ ಇನ್ನೇನು ಸಮಾಚಾರಗಳು. ಮದ್ವೆಗೆ ಯಾರು ತಪ್ಪದೆ ಬಣ್ರಪ್ಪ ಎಲ್ಲಾ ಮಿಸ್ ಮಾಡ್ಬೇಡ್ರಿ. ಎಲ್ಲರಿಗೂ ಹ ಎಲ್ಲರನು ಕರಿತಿದ್ದೀನಿ ಚೆನ್ನಾಗೆ. ಎಲ್ಲಾ ಸ್ನೇಹಿತರೆ ಎಲ್ಲಾ ಬೇ ಆಗ್ಬೋದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಬಂನ್ರೀ ಎಲ್ಲರೂ.
ಒಳ್ಳೆ ಸಮಯ ಕಳಿಬಹುದು ಒಳ್ಳೆ ನೆನಪುಗಳು. ಹ ಏನು.
ಒಂದ್ಸರಿ ಭೇಟಿ ಆಗೋದು ಅದ್ರಲ್ಲಿ ಒಂದ್ ಎರಡ್ ದಿನ ಮುಂಚೆನೆ ಬಂದ್ಬಿಡ್ ರಿ ಎಲ್ಲ ಆಯ್ತಾ. ಹ್ಮ್
ಎಲ್ಲ ಸಮಸರ
ಇನ್ನೇನೇ ಹೇಳ್ಬೇಕು ಊಟ ಆಯ್ತಾ
ಊಟ ಮಾಡ್ಬೇಕ ಈಗ ಹನ್ನೊಂದ್ ಗಂಟೆ ಆಯ್ತು ಹೋಗಿ ಮಾಡ್ಬೇಕ ಆಚೆ
ಹೌದಾ ಹ್ಮ ನಾಳ ತಿಂದು ಹಂಗೆ ಇನ್ನ ಎಷ್ಟು ಇನ್ನೊಂದ್ ವಾರ ಐ್ತೆ ಮದ್ವೆ ಅಷ್ಟೇ
ಹಾ
ಅದಕ್ಕೆ ಇನ್ನ ಎಲ್ಲಾರೂ ಕರಿಬೇಕಲ್ಲಾ ಇನ್ನು ನಿಮ್ಗೆ ಮದ್ವೆಗ ಎರಡ್ ಮೂರ್ ದಿನ ಇದೆ ಅಂತ ಕರೆದ್ರೆ ಚೆನ್ನಾಗಿರಲ್ಲ ಅವಾಗ ಎಲ್ಲಾ ಕೆಲ್ಸಗಳು ಜಾಸ್ತಿ ಇ ಇತವೆ ಮಾಡುವ ಅಂತ ಅವಾಗ
ಹಾ ಹಾ
ಅದಕ್ಕೆ ಒಂದ್ ವಾರ ಮುಂಚೆನೆ ಎಲ್ಲರಿಗೂ ಕಾಲ್ ಮಾಡಿ ಹೇಳ್ತಿದೀನಿ ಬಣ್ರೆ ಅಂತ ಹ
ಹೌದಾ ಹ್ಮ್ ಹ ಹ ಹ ಹ ನನಗೂ ಹೊಟ್ಟೆ ಎಸಿಯೋ ಸಮಯ ಆಯ್ತು ಹೊಟ್ಟೆ ಹಸಿದ್ದದೆ
ಓಕೆ
ಎಲ್ಲಿ ಯಾವಾಗ ಮದ್ವೆ
ನಾನೆ ಎಲ್ಲ ಶೇರ್ ಮಾಡ್ತೀನಿ ಬಿಡಿ ನಿಮ್ಗೆ ವಾಟ್ಸಆಪಲ್ಲಿ
ವಾಟ್ಸಪ್ ಮುಖಾಂತರ ನಮಗೆ ಸಂದೇಶವನ್ನು ರವಾನೆ ಮಾಡಿ
ಹ್ಮ್ ಸರಿ ಸರಿ
ಇರೋದ ದೇವರು ನಿಮಗೆ ನೂರು ವರ್ಷ ಆಯಸು ಕೊಟ್ಟು ಸುಖ